ಅ
ಹಲೋ ಹೇಳಿ ಸಾರ್.
ಯಾವುರಿಂದ ಸರ್ ನೀವು.
ಸರ್ ನಮ್ದು ದಿಂದ
ನರಸೀಪುರ್ದಿಂದ ಒಂಚೂರು ಮೇಲ್ಗಡೆ ಬನ್ನಿ ಸ್ವಲ್ಪ ಅದು ಸೈಡಲ್ ಅಮ್ಕಿ ಒನ್ ಬಟನ್ನ ಪ್ರೆಸ್ ಮಾಡಿ.
ಓಕೆ ಸರ್ ಸೈಡ್ ಸೈಡಲ್ ಆಮ್ಕುದ್ರ ಲಾಕಾಗಯ್ತಾ ಅದ್ ಆಮ್ಕಳಿ ಕಟ್ ಮಾಡ್ಬೇಡಿ ಫೋನ್ ಕೂತ್ಕೋಳಿ ಸರಿಯಾಗಿ
ತಲ್ಲಿ ಯಾವೂರು ಸರ್ ನಿಮ್ದು. ನಿಮ್ಮ ಮಾವನೂರು ಅವ ನಿಮ್ ಮಾವನೂರ್ ಹೋಗಿದ್ದೆ ಸ ಸರ್ ನಿಮ್ಮೋ ಯಾವ್ದ ಸ ಧನ್ವರಿ ಸರ್.
ಮಂಗ್ಳೂರು ಸರ್ ನಮ್ ಮಾವನೂರು.
ಹ ಅಲ್ಲಿ ಯಾವ್ ತರ ಸರ್ ಮಾಡ್ತಾರೆ ಅಲ್ಲಿ ಹಬ್ಬನ ಹಬ್ ಯಾವ್ದ್ ಮಾಡ್ತಾರೆ ಸರ್ ಹ್ಮ್ ಮಾವನೂರಲ್ಲಿ.
ದೇವ್ರ್ ಹಬ್ಬಾ ಏನ್ ಇದು ಮಾಡ್ತಾರೆ ಸರ್ ಕರಗ.
ಹಾ ಸರ್ ಕರ್ಗ ಆದ್ಮೇಲೆ
ಕರ್ಗ ಅಬ್ಬ ಅ ಎನಿ ಹಬ್ಬ ಬರೋ
ಹಾ ಸರ್ ಅ ಯಾವ್ಯಾವ ಹಬ್ಬ ಮಾಡ್ತೀರ ಸರ್ ಇಲ್ಲಿ.
ಇಲ್ಲಿಗ
ಅಲ್ಲಲ್ಲಿ ಈಗ ನಮ್ಮ ಈ ಕಡೆ ನಾವು ಬೆಂಗಳೂರಿಂದ ಸರ್ ನಾವು
ಎನು ಸರ್.
ನಾವು ಬೆಂಗಳೂರಿಂದಲ್ವಾ.
ಎಸ್ ಸರ್
ನಾವು ಬೆಂಗಳೂರಿಂದಲೂ ನಾವು ಕರೆ ಮಾಡ್ತಿರೋದು. ನಮ್ಮ ಊ ಅ ಬೆಂಗಳೂರಲ್ಲಿ ವರಲಕ್ಷ್ಮಿ ಅಂತ ಮಾಡ್ತರ್ ಸರ್.
ವರಲಕ್ಷ್ಮಿ ಹಬ್ಬ ಅಂತ ಒಂದು ದಿನ ಇದೆ ಸರ್ ಅದು.
ಆ ಸರ್ ಐತ್ ಸರ್
ಹ ಸರ್ ಅದು ಯಾವಾಗ್ಲೂ ಅಕ್ಟೊಂಬರ್ ಯಾವಾಗ್ಲೋ ತಿಂಗಳಲ್ ಬೀಳುತ್ತೆ ಸರ್ ಅದು. ಹ ತಿಂಗಳಲ್ ಬಿದ್ದಾಗ ನಾವು ಅದ್ನ ಒಂದು ಒಂದ್ ವಾರ ಅನ್ಕೊಂಡೆ ಮಾಡ್ತೀವಿ ಸರ್ ಅದ್ನ. ಪ್ರತಿಯೊಂದು ವರ್ಲಕ್ಶ್ ಲಕ್ಷ್ಮಿ ಹಬ್ಬ ಇವಾಗ ಇನ್ನೊಂದು ವಾರ ಇರುತ್ತೆ ಅನ್ಕೊಳ್ಳಿ ವಾರ ಅಲ್ಲ ಸರ್ ಒಂದ ಹತ್ ತ್ತು ದಿನ ಅನ್ಕೊಂಡೆ ಸರ್ ನಾವು ಅದ್ನ್ನ ಪ್ರತಿಯೊಂದ್ ಡು ಎಲ್ಲಾನು ಸಿದ್ಧತೆ ಮಾಡ್ಕೋ ಸಿದ್ಧತೆ ಮಾಡ್ಕೋ ಇ ತಿವಿ ಸರ್ ನಾವು ಪ್ರತಿಯೊಂದು ಮನೇಲುವೆ ಸಿದ್ದ ಸಿದ್ಧತೆ ಮಾಡ್ಕೊತ ಇರ್ತೀವಿ ಸರ್. ಏನ್ ಮಾಡ್ಬೇಕು ಮಾಡಬಾರ್ದು.
ಹಾ ಆಡ್ ಸ
ಹಾ ಸರ್ ಅದಕ್ ಆತರ ಮ್ ಆತರ ಸಿದ್ಧತೆ ಮಾಡ್ ಇರ್ತವಿ ಸರ್ ನಾವು ಪ್ರತಿಯೊಂದ್ ಮನೆಲುವೆ ಹ್ಮ ಸರ್ ಅದಕ್ಕೆ ನಾವು ಇವಾಗ ಒ ಒಂದು ಒಂಬತ್ ದಿನ ಕೊಂಡು ಏನ್ ಇವಾಗ ಏನೇನ್ ಬೇಕು ನಮ್ಮ ಇಲ್ಲಿ ಮೈಸೂರಲ್ಲಿ ಇದೆ ಸರ್.
ಹ ಸರ್ ಹಾ ಹಾ ಸರ್.
ಬೆಂಗಳೂರಲ್ಲಿ ಒಂದು ಚಿಕ್ಕಪೇಟೆ ಅಂತ ಇದೆ ಸರ್.
ಸರ್ ನಮ್ಮ ರಿದ್ದಾರೆ ಸರ್.
ಹ್ಮ್ ಅಲ್ಲಿ ಚಿಕ್ಕಪೇಟೆ ಅಂತ ಇದೆ ಸರ್ ಅಲ್ಲಿ.
ಹ ಸರ್
ನಾವು ಬರೋ ಕುಟುಂಬ ಜನರಿಗೆಲ್ಲ ಬಟ್ಟೆ ತಗೊ ಬಟ್ಟೆ ತಗೊಡ್ಬೇಕು ಸರ್ ನಾವು ಫಸ್ಟ್.
ನೀವು ಸಾರ್.
ಸರ್ ಇಷ್ಟು ಪಚೇಜ್ ಮಾಡ್ಬೇಕು ಸರ್ ಇವಾಗ ನಮ್ಮ್ ಒಂದಷ್ಟು ಈಗ ವರ್ಲಕ್ ಕ್ಷ್ಮಿ ಅಂದ್ರ ವರಲಕ್ಷ್ಮಿ ಅಲ್ವಾ ಸರ್ ಅದು ಹೆಣ್ಣ್ ದೆವರಲ್ವಾ ಸರ್ ಪ್ರತಿ ಪ್ರತ್ ಪ್ರತಿಯೊಬ್ಬರಿಗೂ ಬಾಗ್ನೆ ಅಂತ ಇರ್ತೆ ಸರ್ ಅಲ್ಲಿ
ಹುಂ ಸಾ ಹುಂ ಸಾ ಹಾ ಸರ
ಅರ್ಷ್ಣ ಕುಂಕುಮ ಅಂತ ಇರತ್ತೆ ಸರ್ ಅರ್ಶಿಣ ಕುಂಕುಮ ಪ್ರತಿಯೊಬ್ರಿಗೂ ಕೊಡ್ಬೇಕು ಸರ್ ನಾವು.
ಹಾ ಸರ್ ಕೊಡ್ಲೆಬೇಕು ಸರ್.
ಒಂಬತ್ತು ದಿನನುವೆ ನಾವು ಅರ್ಶಿಣ ಕುಂಕುಮ ಕೊಡ್ಬೇಕು ಸರ್. ಈಗ ನಾವು ಸ್ ಸೀರೆನ ಇಷ್ಟ ತಕೋಬೇಕು ಸರ್ ನಾವು.
ಎಷ್ಟು ಸರ್
ಸೀರೆ ನ ಒಂದ ಇಲ್ಲಾ ಅಂದ್ರೆ ಒಂದ ನೂರು ಗಂಟೆ ಸೆಲೆಕ್ಟ್ ಮಾಡ್ಬೇಕ್ ಸರ್ ನಾವು ಇವಗ ಹೋಗಿ
ಆಸ
ಹ ಒಂದು ಒಂದ್ ಹದ್ನೈದ್ ದಿನ ಹದ್ನೈದ್ ದಿನ ಅನ್ಕೊಂಡೆ ವರಲಕ್ಷ್ಮಿ ಹಬ್ಬ ಒಂದ್ ಹದ್ನೈದ್ ದಿನ ಅದ ಅನ್ಕೊಂಡೆ ನಾವು.
ಆ ಸಾ
ನಾವು ಹೋಗಿ ಚಿಕ್ಕಪೇಟೆಗೆ ಹೋಯ್ತೀವಿ ಸರ್ಪಷ್ಟು.
ಹ ಸರ್ ಸರ್
ಬ ಬಟ್ಟೆ ತರ್ಬೇಕಲ್ ಸರ್ ಪ್ರತಿಯೊಬ್ರಗೂವೆ ಬಟ್ಟೆ ತಗೊಡ್ಬೇಕ ಸರ್ ನಾವು.
ಹ ಸರ್
ಇವಗ ವರಲಕ್ಷ್ಮಿ ಹಬ್ಬ ಅಲ್ವ ಸರ್ ನಮ್ ಮನೇಲಿ ಈಗ ಬಂದವ್ರಿಗೆ ಬಾಗ್ನ ಅಂತ ಇರ್ತ್ ಮ ಅರ್ಶನ ಕುಂಕುಮ ಬಾಗನ ಅಂತ.
ಹ ಸ
ನೂರ್ ಜನ ಬರ್ತರೆ ಸರ್. ನೂರಿಂದ ನೂರ ಐವತ್ ಸೀಟ್ ಬತ್ತರೆ ಸ ತ್ತ ಸರ್ ಅವ್ರಿಗೆ ಏನೇನ್ ಬೇಕು ಫಸ್ಟ್ ಅವ್ರ ಬಟ್ಟೆ ಪ್ರತಿ ಒಂದು ಸೀರೆ ತಕೋಬೇಕು. ಸರ್ ನವು. ಇಲ್ಲ ಇವಾಗ ಚಿಕ್ ಯುಗ ಪೇಟೆಗೆ ಹೋಯ್ತೀವಿ ಸರ್ ನಾವು ಫಸ್ಟ್. ನಾ ಚಿಕ್ಕಪೇಟೆಗೆಗ ಹೋಗಿ ಏನೇನ್ ಬೇಕು ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀವಿ ಸೀರೆ ಎಲ್ಲ ನಾವು ಪ್ರತಿಿಯೊಂದ್ ಸೀರೆನ ಬಾರ್ಡ್ರ ಸೀರೆ ಸೀರೆಗಳು ಸುಮಾರು ಸೀರೆಗಳು ಬರ್ತವೆ ತ ಸರ್
ಹಾ ಸರ್
ಲಕ್ಷ್ಮಿಗೆ ಒಂದು ಸೀರೆ ತಗೋಬೇಕು ಸರ್ ವರಲಕ್ಷ್ಮಿಗೆ ಒಂದ್ ಸೀರೆ ತಗೋಬೇಕು ಅದು ಮಾಮೂಲಿ ರೇಷ್ಮೆದೆೇ ತಗೋಬೇಕು ಸರ್ ಇಲ್ಲಾಂದ್ರೂ ಒಂದ ಮೂವತ್ ನಲ್ವತ್ ಸಾವಿರ ಆಗುತ್ತೆ ಸರ್ ರೇಷ್ಮೆ ಶೀರನೆೆ.
ಸ
ಫಸ್ಟ್ ಆಾಗಿ ರೇಷ್ಮೆ ಶೀರನ ಮೂವತ್ ನಲ್ವತ್ತು ಸಾವಿರ ಆಗುತ್ತೆ ಸರ್. ಒಂದೇ ಉ ರೇಶ್ಮೆ ಸರಿನಾ ಸರ್ ಅದ. ಅದು ರೇಷ್ಮೆ ರೇಷ್ಮೆ ಸೀರೆ ತಕೊಂಡು ಸರ್
ಸರ ಸರಕ
ಹ ಸರ್ ದೇ್ ದೇವ್ರಗ್ ಫಸ್ು ಚೆನ್ನಾಗಿರೋ ತೊಗೊಡ್ಬೇಕು ಸರ್ ರೇೇಶ್ಮೆ ಓಕೆ ಸರ್ ಫಸ್ಟು ಹ ರೇಷ್ಮೆಕ್ ತಕೊಂಡ್ ಇನ್ ಮಿಕ್ಕಿದ್ರು ಇವಾಗ ರಿಲೇಷನ್ ಎಲ್ಲ ಕುಟುಂಬದಸ್ಥರೆಲ್ಲ ಬತಾರಲ್ಲ ಸರ್
ಆಸ
ಅವ್ರಗೆ ಪ್ರತಿಿಯ ಒಂದು ನಾವು ಬಟ್ಟ. ಟೆ.
ಹ ಸ.
ಪಂಚೆ ಸರ್ಟು.
ಹಷಾ.
ರಾಮ್ರಾಜು ರಾಮರಾಜ್ ಪಂಚನ ಒಂದು. ನೂರ ತಗೋತೀವಿ ಸರ್ ಸರಿನಾ ಸರ್ ಸೀರೆ ಒಂದ್ ನೂರೈಐವತ್ತು ತಗೋತೀವಿ ಸರ್
ಅ ಸರ್
ೊಂಡ ಹಂಗೆ ಅವ್ರಗೂ ಬಾಗಣ ಕೊಡ್ಬೇಕಲ್ಲ ಸರ್ ನಾವು ಪ್ಲೇಟ್
ಹಾ ಸರ್ ಪ್ೇ ಸರ್.
ಪ್ಲೇಟು ಇಲ್ಲಾಂದ್ರೆ ಮೊ ಮೊರನೆೇ ಕೊಡ್ತಾರೆ ಸರ್ ಇಲ್ಲಾಂದ್ರೆ ಇಲ್ಲ ಅದು ನೂರೈಐವತ್ತು ಮೊರೆ ತಗೋತೀವಿ ನೂರ ಐವತ್ತು ಸಾವರ ಮುನ್ನೂರು. ಮ. ತಗೋಬೇಕು ಮುಚ್ಚಿ ಕೊಡ್ಬೇಕು. ಕಲ್ಲ ಬಾಗಣಾನ
ಹಾ
ಅದಕ್ಕೋಸ್ಕರ ನಾವು ಒಂದು ನೂರ ಮುನ್ನೂರು ತಗೋತವಿ ಸರ್
ಹ್ಮ
ಸ ಸರಿ ನ ಸರ್ ಮುನ್ನೂ ಮುನ್ನೂರು ತಗೋತೀವಿ
ಹಾ
ತಕೊಂಡವ್ರ್ಗು ಪ್ಲೇಟ್ನು ಕೊಡ್ಬೇಕಲ್ಲ ಸರ್ ನಾವು ಸರ್ ಆ ಪ್ಲೇಟು ಅದೊಂದು ಮುನ್ನೂರು ತಗೋತೀವಿ ಸರ್.
ಅಷ
ಸರ್ ಮ ನೆಲ ತಗೊಂಡು ನಾವು ಮನೆಗ್ ಬಂದು ಪುನಃ ಅವತ್ತು ಇನ್ನೊಂದು ವಾರ ಅನ್ಕೊಂಡು ಹ ನಾವು ಇಲ್ಲಿಗೆ ಹೋಗ್ತೀವಿ ಸರ್ ಮಾರ್ಕೆ ಗೆ ಸರಿನ ಸರ್
ಹ ಓಕೆ ಸರ್ ಓಕೆ ಸರ್.
ಬಂಡಿಪಾಳ್ಯ ಅಂತ ಮಾರ್ಕೆಟ್ ಇದೆ ಸರ್ ಅಲ್ಲಿ.
ಬೆಂಗಳೂರೇ ಸರ್
ಬೆಂಗ್ಳೂರಲ್ಲೆ ಇದೆ ಸರ್ಲ್ ಮ ಹಾಲ್ ಮಾರ್ಕೆಟ್ ಗೆಲ್ಲ ಹೋಗಿ ನಾವು ಏನೇನ್ ಬೇಕು ಫಸ್ಟು ಹೂವು ತಗೋಬ ಬಿಡ್ತವಿ ಸರ್ ಎಷ್ಟು ಒಂದು ಎರಡ್ ದಿನಕ್ಕೆ ಎಷ್ಟು ಬೇಕು ಹೂವು
ಹ ಸರ್
ಮಿ ಹಬ್ಬಕ್ಕೆ ಎಷ್ಟು ಎಷ್ಟು ಬೇಕು ಹೂವು ಅಂತ ಫಸ್ ಟು ಹೂ ತಗಬಿಡ್ತೀವಿ ಸರ್.
ಸಾರ್
ಹೂ ಹೂವು ತಗೋಬಿಡ್ತೀವಿ ಸರ್ ಫಷ್ಟು. ಸರ್ ಮಲ್ ಗೆ ಹೂವು ಕನ್ಕಾಂಬರಾಸ್ ಸೇವಂತ್ಗೆ. ಕಾಕ್ಡ.
ಹ ಸೆ
ಸರಿ ಇಷ್ಟು ತಕೊಂಡು ಸ್ವಲ್ಪ ಪೋಶ್ ದಿನ್ ಅಲ್ವಾ ಸರ್ ಸ್ವಲ್ಪ ತಗೋಗಿರ್ತೀವಿ.
ಹ ಸ
ಹಂಗೆ ಅಲ್ಲಿ ಮಾರ್ಕೆಟ್ ಇರುತ್ತೆ ಸರ್. ಆ ಡೈಲಿ ಸರ್ ಒನ್ ಒಂದು ಒಂದು ಗೊನೆ ತಗೋಬೇಕು ಸರ್
ಆ ಸರ್
ಚು ಪ ಎಲ್ಲಾಕ ಬಳಣ ಒಂದ್ ಗೊನೆ ತಗೋಬೇಕು ಸ
ಹ ಸರ್
ಏ ಒಂದು ಅದು ಅದು ಒಂದು ಗೊನೆ ಬೇಕ್ ಸರ್ ಪ್ರಸಾದ ಕೊಡ್ಬೇಕಲ್ಲ ಪ್ರತಿಯೊಬ್ಬರಿಗೂ ಬಂದವ್ರಗುವೆ
ಹಾಂ ಸರ್
ಸರಿನಾ ಸರ್ ಅವ್ರಿಗೂ ಕೊಡ್ಬೇಕು.
ಹ ಬರ್ಸ
ಹ ಸರ್ ಅವ್ರಿಗೂ. ಆರು ಕೊಡ್ಬೇಕಲ್ಲ ಅನ್ಬಿಟ್ಟು ಅದನ್ನು ತೋಬೇಕ ಸರ್ ಅದನ್ನ ತಗೊಂಡು ಆಮೇಲೆ ನಾವು ಏನ್ ತರಕಾರಿ ತರಕಾರಿ ಎಲ್ದಗ ಸರ್. ಇವಾಗ ಮೇಲೆ ಇದೀರಾ ನೀವ್ ಈ ಕಡೆನೆ.
ಎಸ್ ಸರ್ ಮೇಲೆ ಇದ್ದ ಸರ್ ಅಣ್ಣರ್ ಕೆಲಗ್ ಬಾ ಫೋನ್ ಇಟ್ಬಿಟ್ಟೆಂದ ಸರ್.
ಸ ಸ್ವಲ್ಪ ಮೇಲ್ಗಡೆ ಎತ್ತಿ ಸ್ವಲ್ಪ ಇನ್ನು ಸ್ಪಲ್ಪ ಮೇಲ್ಗಡೆ ಐತಿ ಸೈಡ್ ಅಲ್ಲಿ ಒಳಗಡೆ ಕೂತ್ಕೊಳ್ಳಿ ಹೊರ್ಗಡೆ ಕೂತ್ಕೊಬೇಡಿ ಅಲ್ಲೇ ಕೂತ್ಕೊಂಡ್ರಾ ಆ ಇವಾಗ ಹ ಸರ್ ಇವಾಗ ಅಲ್ಲಿ ಕೂತ್ಕೊಂಡ್ರ ಹ ಇವಾಗ ನಾವು ಹೇಳ ನಾವು ಉ ಅಡ್ಗಗಾಯಿ ಎಲ್ಲನೂ ಮಾಡ್ಸಕೆ ಒಂದ್ ಕ್ಯಾಟಿನ್ ಒಪ್ಕೋಬೇಕು ಸರ್ ನಾವು ನಾವೇನು ಅಡ್ಗ ಸಾಮಾನ ಏನು. ನೈವೇದ್ಯ ಮಾಡ್ಬೇಕಲ್ಲ ದೇವ್ರಿಗೆ ಅಲ್ಲಿಂದ ಅಲ್ಲಿ. ಕ್ಯಾಟ್ರಿಂಗ್ ಅಂತ ಇರುತ್ತೆ ಸರ್ ಕ್ಯಾಟ್ರಿಂಗ ಅಲ್ಲೇ ಪ್ರತಿಯ ಒಂದು ಸಾಮಾನು ಜಿನ್ಸಿ ಸಾಮಾನು ಪ್ರತಿಯೊಂದು ಅಲ್ಲೇ ಇರುತ್ತೆ ಸರ್.
ಆ ಸ
ನಾವವು ಈವತು ತರಕಾರಿ ಗಿರಕಾರಿ ಎಲ್ಲಾನು ತಕೊಂಡ್ ಬಂದ್ಬಿಟ್ಟು ಸರಿ ಈಗ ಅಡ್ಗ ಅಡ್ಗ ಮಾರಾಡ್ತ ಅಕೋಬಿಟ್ಟು ನಾವು ಏನೇನು ಬೇಕು ಸರ್ ಅಂತ ತರಕಾರಿನ ಕೇಳ್ಕೋತೀವಿ ಸರ್ ಬೀನಸು ಕ್ಯಾರೆಟ. ಬ ಬದನ ಕಾಯಿ ದ ಮೆನ್ಸನ್ ಕಾಯಿ ಸರ್ಪ ಪ್ರತಿ ಒಂದು ತರಕಾರಿಗಳನ್ನು ಎಲ್ಲಾನೂ ಸ್ವಲ್ಪ ತಗೋತೀವಿ ಸರ್ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಮುರಿ ಸೊಪ್ಪು ಪ್ಪೋ ಆ ಇನ್ನು ಎಲ್ಲಾನು ತಗೋತೀವಿ ಸರ್. ಹ ಸರ್ ಇನ್ನುೂ ಆಗಿಲ್ಲ ಇರೀ ನೀವು ನೀವೇನು. ಗಾಬರಿಯಾಗಬೇಡಿ ಅವರು ಮಾತಾಡ್ತಾರೆ ಅಂತ ನಾ ಹೇಳ್ತೀನಿ ಅವ್ರಿಗೆ ಹಕಡ್ರರಿ ಇಲ್ಲ ಇಲ್ಲ ಆಯ್ತಾ ಸರ್
ಹೊತ್ತೀಪ್ಪದೇಟ ಜಣ
ನೀವೇನು ಮಾತಾಡಬೇಡಿ ಬಿಡಿ ಸರ್ ನನ್ನ ನೋ ನ ನನ್ನ ನಾನ್ ನೋಡ್ಕೋತಿನನಿ ಸರ್ ನೀವೇನು ಮಾತಾಡ್ಬೇಡಿ ಕೊಡಿ ಅಂದಾಗ ಅವ್ರ ಕೈಯಲ್ಲಿ ಎತ್ಕೊ ಕೊಡಿ ಸರಿನಾ ಅದ್ನೆೆಲ್ಲ ತಕೊಂಡು ನಾವು ಅಲೋ ಹಲೋ
ಮಾತಾಡು ಮಾತಾಡು ಹಲೋ ಸರ್
ಹ ನೀ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಒಂದುಚೂರು ಮೇಲ್ಕ ಹಲೋ ಈ ಕಡೆ ಈ ಕಡೆ ಬನ್ನಿಇಲ್ಲ ಅಂದ್ರೆ ಆಆಗುಂಡ ಗುಂಡ ಮೇಲೆ ಗುಂಡ ಮೇಲೆ ಕೂತ್ಕೊಳ್ಳಿ ಗಿಮಿ ಇಡ್ಕೊಳಿ ಗಿಮಿಗಾ
ಮ
ಇಡ್ಕೊಂಡಿಲ್ಲ ನೀವು ಕರೆಕ್ಟಗಿ ಇಡ್ಕಳಿ ಕಿವಿಗೆ
ಹಜಾರ್
ಹ ನಾವು ಎಲ್ಲನು ತಕೊಂಡ್ ಬಂದ್ಮೇಲೆ ಕ್ಯಾಟರಿಂಗ್ ಅವರನ ಕರಿತೀವಿ ಸರ್ ಏನೇನ್ ಸಾಮಾನ್ ಬೇಕೋ ಅನ್ನೋದ ಸಾಮಾನ್ ಜೀನಿ ಸಾಮಾನ ಎಲ್ಲ ತಗೋತೀವಿ ಬೇಳೆ ಹಲೋ ಬೆಳೆ ಪೈಸಕ ಹಾಕ್ಬೇಕ ಪಾಯಸಕ್ಕ ಹಾಕ್ಬೇಕಾಗಿರೋದು ಉರ್ಗಡ್ಲೆ ಪ್ರತಿ ಒಂದ ಸಾಮಾನೂ ತಗೋತೀವಿ ಸರ್ ಸರಿನಾ ಎಲ್ಲ ಪೌಡ್ರು ಗಿವ್ಡ್ರು ಪ್ರತಿ ಒಂದು ಒ ಮೆನ್ಷನ್ ಒ ಮೆನ್ಷ. ನಿಮ ಕೈ ಸಾರು ಬೇಳೆ.
ಹ ಸರ್
ಸಾಸ್ವೆ
ಹ ಸರ್
ಆ ಸನ್ ಪ್ಯೂರ್ ಎಣ್ಣೆ ರುಚಿ ರುಚಿ ಸರ್ ದಪ್ಪ ರುಚಿ ಸಣ್ಣ ರುಚಿ
ಹ ಸರ್
ಹ ಮತ್ತೆ ಇನ್ನುೂ ಇದೆ ಸರ್ ಸುಮಾರು ನ ಮಯ ಮದ ಏನು ಸರ್
ಸರ್ ಬಳದ ಕ್ರಾಸ್ ಸಲ್ಲಿ ಇದೆವಂತೆ
ಹ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ನಮ್ಮ ಆಮೇಲೆ ರೈಸ್ ರೈಸ್ ಮಾಡಕ್ ಕೆ ಒಂದ ಎರಡು ಮೂಟ ಅಕ್ಕಿ ತಗೋತೀವಿ ಸರ್ ಬುಲೆಟ್ ಬುಲೆಟ್ ರೈಸ್ ಅಂತ ಇರುತ್ತೆ. ಮತ್ತೆ ಬುಲೆಟ್ ರೈಸ್ ತಗೋತೀವಿ
ಕುಕ್ಕರ್
ಇವಗ್ಕೋಡಿ ಸರ್ ಬಾಲಾ ಅವರಿಗೆ ಕ ನಮ್ಮ ಅಣ್ಣವರ್ ಕೇಳಿ.
ಅ ಬಂದಣ